ಹ್ಮ
ಏ ಮಾಡತ್ತ
ಏನ ಇಲ್ಲಿಪ್ಪ
ಆರಾಮದಲ
ಆರಾಮಿ
ಹ ನಾಸ್ತಾ
ನಷ್ಟ ನ ಇಲ್ಲ ನಿಂದ
ನಂದ ನೇ ನೋಡು
ಹ್ಮ
ಹ್ಮ ಎಮನ
ಏನಿಲ್ಲ
ಹ್ಮ ರಾಮದುೂರ್ಕರ್ ಬರ್ತಿಲ್ಲಯ
ಇಲ್ಲಪ್ಪ ಅಮ್ರು ಬಾರ ಬಾಸರಗತ್ತು
ಆಯ್ತು ಆಯ್ತು
ಹ್ಮ್..
ರಾಮದೂರ್ ಎಂ ನಿಮೂರು ಎಟ್ ಕೆಲ್ಮೀಟ್ರ ಆಕತ್ತ.. ಎಳ್ಳೆಲ್ಲ..
ಇಪ್ಪತ್ಲಿ.
ಎಲ್ಲಿಗೆ..
ನಮ್ಮೂಊರಿಗೆ..
ಅಮದರು ದಾಟ ಮುಂದ ಬೋಗಕಾನ..
ಏ ಆ ಕಾಡ್ ಇಲ್ ಭೈ ಇಲ್ಲ ರಾಮ್ ನಮ್ಮೂಊರ ಭಟ್ ಕುುರ್ಕಿ ಎಂತಲ್ಲ ಹಾಶುಗರ್ ಇಲ್ ನೀವು.. ಬಡ್ಗುರ್ಗ ಅಂತ್ರ ನಾಕ್ ಮೂ ಎರಡ್ ಮೂರ್ ಕಿಲೋಮೀಟ್ರ ಐತಿ ಮುಗನ ಈಗಿಲ್ಲೇ ಬೇರೆಗಡೆ ಉಂಟುನು..
ಹೌದ್ಮಾ..
ಹ್ಮ್ ಯಾರ ಯಾರು ಹೋಗಿರಿ.
ನಾನು ನಮ್ಮ ಮರನೆ ಅಂತ ಬಂದಿದ್ದು..
ಅ ಎದಗ್ಲಿ ನನ್ಗೆ ಅಷ್ಟ್ ಬರ್ಲಿಲ್ಲ ಬರೀ ಎಂಬತ್ ನಾಲ್ಕ್ ಅಷ್ಟಕ್ಕೊಂದು..
ಏ ಅದನ್ನ ಮಾತಾಡಬಡ ಇದನ್ ಮಾ.
ಹ್ಮ್.
ಬರ್ತಾಲ್ ಮುಂದ.
ಹ್ಮ್
ಏ ಮಾಡತ್ತ ಈಗ.
ಏನ ಇಲ್ಲ ಈಗ ಅದ್ದನ್ನ ಈಗ
ಹಾ ಮಾತ
ಕಾಜ ಭರ್ತಿ ಲ ನೆ..
ಬರ್ತಲ್.. ಏನ್ರ ಒಂದು ಬುಕ್ಕ ಹೋದ್ಲ.
ಏನ್ ಹೊತ್ತಿ ಬುಕ್ಕ ಇಲ್ಲಂದ ಕಡೆ ಹೋದಾಕೆ..
ಅ ಏನು ಹೋಗರ್ಲಿ..
ಎದಕ್ ಓದ್ಬೇಕಕ್ನಾ..
ಹ್ಮ ಏನ್ರ ಹೋಗಮ್..
ನೀ ಕೇಳಸಗತೇನ..
ಆ.
ನೀ ಏನ್ ಒತ್ತಿ.
ನ ತು ಹೊರ ಕದ ನಏನು ಮೋದಲಿ..
ಹ್ಮ್ ಏನು ತಪ್ಲಪ ಕನ್ನಡ ಬುಕ್ ತೆಗಿಬೇಕಕ್ಲಾ.. ಕನ್ನಡ..
ಹಾ ಕನ್ನಡಾರ ಹೌದು ಹಾ ಯಾವ್ದನ..
ಹ್ಮ್ ಬಸ್ವವನ್ನುವನ್ನು ವಚ್ನದ ನೋಡಿ ಹೊತ್ತು ನೀಲ್ಲರ..
ಓದಕ್ ಬರಲ್ಲೇ ಅಲ್ಲ.
ಆ
ಪತ್ತನ್ ಕೆಲ.
ಹಾ ಹೇಳ.
ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು. ಇಲ್ಲದೆ. ಇದರಲ್ಲಿ ಬೇರೆ ಲ್ಯಾಂಗ್ವೇಜ್ ಇದೆ ಕನ್ನಡ ಒಳಗ್ ಮತ್ತೆ..
ಹ್ಮ್.
ಕೇಳೆ ಇಲ್ಲ ಇದು ಯಾವುದು. ಕೃಷ್ಣಗೌಡ ಆನೆ
ಹ್ಮ್ಮ್.
ಹ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು
ಗೊತ್ತಿಲ್ಲ
ಗೊತ್ತಿಲ್ಲ ಮತ್ತೆ ಇದೆಲ್ಲೋ
ಪಾಟೀಲ್ ಅವತ್ತು ಇನ್ನೇನೋ ಆಫ್ ಮಗನ ಬರಿ ಹೊರಗೆ ಇದೀವಿ ನಾವು
ಹೊರಗೆ ಇದಿಯಾ ಮತ್ತೆ ಯಾವುದು ಹೇಳಬೇಕು ಅಂತ ಇದ್ದೀಯ
ಯಾವುದು ಹೇಳೋ ಮುಂದೆ ಇಲ್ಲ
ಹ್ಮ
ಯಾವ್ ಪಾಠಾನೂ ಚೆನ್ನಾಗಿ ತಿಳಿದಿಲ್ಲ ನನಗೆ ಯಾವುದು ಏನು ಗೊತ್ತಿಲ್ಲ ನಂಗೆ
ನಾನು ಈಗ ಹೇಳಿದ್ದೀನ್ ನೋಡು ಕೇಳು ಮತ್ತೆ
ಹಾ ಹೇಳ.
ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ.
ಆನೆ ಸಾಕುವುದೆಂದರೇನು ಎಲೆಕ್ಷನ್ಗೆ ನಿಂತಾಗೆ.
ಹ್ಮ್
ಮತ್ತೆ ಮುಂದಿಂದು
ರಾಮದುರ್ಗದಲ್ಲಿ ಏನು ಮಾಡ್ತಿದ್ದೀರಾ
ನನ್ನ ದೋಸ್ತ ಅವರ ಹುಡುಗಿನ ಕರ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾನೆ ಏನ್ನ ಬರ್ತೇವನು ನಾನನ್ ನಲ್ಲೆ ಬಸ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹಾಕಿವೆನು
ನೀ ಒಬ್ಬದಿ ಹ್ಮ್ ಪ್ರಸ್ತುತ ಈ ವಾಕ್ಯವನ್ನು
ವೆಲ್ಕಮ್ ಟು ಕೋಚಿಂಗ್ ದ ಕೋಚ್ ಚಾಚು ನಾವು ತಿನ್ನಲು ಫ್ರೀಡಂ ಆಯಿಲ್
ಕಿರುಗೂರಿನ ಗಯ್ಯಾಳಿಗಳು ಸಂಕಲನ ಐದು ಕೃಷ್ಣಗೌಡ ನಾನು ಬದ್ದೀರ್ಘ ಗದ್ದೆಯಿಂದ ಆಯ್ದುಕೊಳ್ಳಲಾಗಿದೆ ಗುಳ್ಳೂರು ಮಠದಲ್ಲಿದ್ದ ಆನೆಯನ್ನು
ಕರೆ ತಂದಾಗ ಅವನ ಕಥೆ ಮುಗಿದಂತೆ ಎಂದು ಜನ ತೀರ್ಮಾನಿಸಿದರು ಯಾಕೆಂದರೆ ಆನೆ ಅವುಗಳು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ನಂಬಿದ್ದರೂ ಆದರೆ ಆನೆಯಿಂದಾಗಿ ಕೃಷ್ಣೇಗೌಡರ ಸಾಕಷ್ಟು ಹಣ ಮಾಡಿದ ಕೇಸ್ ಆಗುತ್ತಾ ಭೈ ಅಲ್ಲಿ ಏನದ ಏನ ಬಂದಿದಲ ಚಾ ಚೂತ ಉಪ್ಪು ಅಂತ
ಆ
ಬಸ್ಟಾಂಡ್ ನಾಗ ಇದಿನ
ಹಾ ಹೇಳ ಹೇಳ ಮಾತಾಡ್ ಮಾತಾಡಿ ಕೇಳುತ್ತಿದೆ
ಹ್ಮ್ ಮಾತಾಡಲ್ಲ ಕೆ ಅ ದಲಿ ನಾಗರಾಜ್ ಕುಡುಪಲಿ ನಾಗರಾಜ್ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ
ಹ್ಮ್
ನಮ್ಮ ಕರೆಂಟ್ ಡಿಪಾರ್ಟ್ಮೆಂಟ್ ನ ಲೈಮನ್ ಕೆಲಸಕ್ಕೆ ಸೇರಿದ ಯಾರೂ ಸರ್ವಿಸ್ ಮುಗಿಸಿ ರಿಟೈರ್ ಆಗಿಲ್ಲ
ಹ
ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದಿನ ಹೆಚ್ಚರ ತಪ್ಪಿತ್ತು. ಅಲ್ಲಿ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆ ಎಂದು ದುರ್ಗಪ್ಪ ತನ್ನ ಕೆಲಸತ್ತು. ಂಬಪಾಯ ಕಡಿ ಬಂದು ವಿವರಿಸಿ
ಹ್ಮ್
ನಾಷ್ಟ ಮಾಡಿ ಇಲ್ಲ
ಇಲ್ಲಲ್ಲ ಇಲ್ಲ
ಹ್ಮ್ ಆಯ ನೀ ಗದನ್
ಹೌದಾ
ಹ್ಮ್
ಹ್ಮ
ಮತ್ತೆ ಎಲ್ಲ ಟ್ರಿಪ್ ಇದಕ್ಕೆ ಓದ್ಲ ಹ ಏನ್ ಹಓದು ತಿಳಿಲ್ದು ಈ ಒಂದ್ ಲೆಟರ್ ಅಲ್ಲತಿ ಇ ಈಗ ಬುಕ್ಕ ಹಿಡಿದಿನ ನೋಡನಾ ಏ ಇಂಗ್ಲೀಷ್ ಬ ದಿಸ್ ಇಸ್ ಕನ್ನಡ ಕಾಲ್ ಬ್ರೋ
ಹೇ ನೋ ಟಾಕ್ ಇನ್ ಇಂಗ್ಲಿಷ್ ಡೋಂಟ್ ವರಿ ಡೋಂಟ್ ವೆರಿ ಟಾಕ್ ಇನ್ ಇಂಗ್ಲೀಷ್
ಹಾ ಓಕೆ
ಹ್ಮ
ಹ್ಮ್ ಟಾಕ
ಯು ಟಾಕ್ ಫಸ್ಟ್ ಹಾಯ್ ಸ್ಟ್ಯಾಂಡಿಂಗ್ ಇನ್ನ ಬಸ್ ಸ್ಟ್ಯಾಂಡ್ ಅಥವಾ ನಿವೃಿತರು ಎಲ್ಲರಿಗೂ ಲಭ್ಯವಿದೆ ಈ ಸುವಣ್ರ ಅವಕಾಶ ಹ ಹ
ಇನ್ ಮಿಡಲ್ ಆಫ್ ಪಬ್ಲಕ್ ಕ್ಲಾಪ್ ದೇವಿಲ್ ಗಿವ್ ಮನಿ
ಹ್ಮ ಯು ಕ್ಲಾಪ್
ಹೇ ಐ ಯಾಮ್ ನಾಟ್
ಪೀಪಲ್ಸ್ ಆರ್ ಗಿವ್ ಮನಿ ಟು ಯು ಐ ಐ ನಾಟ್ ಕ್ಲಾಪ್
ಹ್ಮ್ ವೈ
ಬಿಕಾಸ ಪಾಯ ಗೋವಿಂಗ್ ಟು ಧಾರವಾಡ ನವ
ವೈ ಬ್ರೂ ಧಾರವಡ
ಬಿಕಾಸ್ ಆಫ್ ಸಿಂಪಲಿ
ಸಿಂಪಲಿ ಕ್ಯಾನ್ನ್ ಯು ಹೆಲ್ಪ ಮೀ
ಹಾ ವಾಟ್
ಕ್ಯಾನ್ ಯು ಸೆಂಡ ಮೀ ಟು ಹಂಡ್ರೆಡ್ ರೂಪೀಸ್
ಯು ಒನ್ಲಿ ಸೆಂಡ ತ್ರಿ ಹಂಡ್ರೆಡ್ ರ ಪಿಸ ಟುಮಿ
ಸಿಂಗಲ್ ರೊಪಿ ಇನ್ ಮೈ ಫೋನ್ಪೇ
ವಿ ಆರ್ ವಿ ಆರ್ ಟು ಫಲ್ ಪೆಟ್ರೋಲ್ ಟು ಬೈಕ್
ಪಿಲ್ಲ ಪೈವ ಹಂಡ್ರೆಡ್ ಬಟಸ್ ಸ್ಟಿಲ್ ಸ್ಟಲ್ ಒನ್ ಹಂಡ್ರೆಡ್ಡ ಇಸ್ ರಿಮೈನಿಂಗ್ ನೋ ಸೆಂಡ್ ಮಿ
ಟೀಲ್ಲ ಒನ್ ಹಂಡ್ರೆಡ್ ವಿಮೆಕ್ ನಾಸ್ತಾ
ನಾಷ್ಟಾ ಓನ್ಲಿ ಓನ್ಲಿ ಟು ಹಂಡ್ರೆಡ್ ರೂಪಿ ಯುವಿಲ್ ಮೇಕ್ ನಾಷ್ಟಾ
ಹಾ ಏ ಬ ಮ ಮೈ ದೋಸ್ತ್ ಮೈ ದೋಸ್ತ ಹ ಹಾ
ಹಾ ವಾಟ್
ಮೆ ಹೈ
ಹಿಂದಿ ಹಿಂದಿ ಮಾತಾಡಕ್ ಬರದು
ಹಿಂದಿ ಹಿಂದಿ ಮಾತಾಡೋಕ ಎಲ್ಲರಿಗ ಬರುತ್ತ ಕನ್ನಡ ಮಾತಾಡ ನಮ್ ಪ್ರಿನ್ಸಿಪಲ್ ಬಂದ್ರೆ ಹೇಗ್ ಮಾತಾಡ್ ಗೊತ್ತಾ ಬಾರಪ್ಪ ಹರೀಶಾ ಹರೀಶ್ ಪಾಟೀಲ್ ಎಲ್ಲಿದ್ದಪ್ಪ ಇಲ್ಲಿ ಇಲ್ಲಿ ತನ್ಕ ಹಾ ಎಲ್ಲಿದ್ದಪ್ಪ ಪ ಇಲ್ಲಿ ತನಕ
ನಾನು ರಾಮದುರ್ದಲ್ಲೇ ಇದ್ದೇನೆ ಈಗ ಧಾರವಾಡಕ್ಕೆ ಹೋಗ್ಬೇಕು
ರಾಮ್ದೂರಲ್ಲಿ ಏನ್ ಮಾಡ್ತಿದ್ಯಪ್ಪಾ ಓದೋದಿಲ್ಲ ಬರೋದಿಲ್ಲ ಬರೇ ಸುತ್ತಾಡೋದೇ ಆಯ್ತ ತಲ್ಲ ನಿಂದು
ಇಲ್ಲ ಮೇಡಮ್ ನಾನು ಈಗ ಹೊಂಟಿದ್ದೇನೆ
ಈಗ ಕಾಲೇಜ ಕಾಲೇಜಿಗೆ ಬಾ ಅಕಾನೋ ನಿಮ್ ನಿಮ್ ಪ್ಯಾರೆಂಟ್ಸ್ನ್ ಕರ್ಕೊಂಬ ಪ್ಯಾರೆಂಟ್ಸ್
ಆಂಧ್ರ ಸ್ಟೈಲ್ ಅದು
ನಿಮ್ ಪ್ಯಾರೆಂಟ್ಸಿಗ ಕರಕೂಂಬಾ ಯಾಕ ಲೇಟು ಕಣೂ ನಿಮ್ ಪ್ಯಾರೆಂಟ್ಸಗ್ ಕಾಲ್ ಮಾಡ್ಬಾ ಪ್ಯರೆನ್ಸಿ
ಪ್ಯರೆಂಟ್ಸ್ ಇಲ್ಲ ಕನ್ಲೋ ಕರಿಮೆ
ಹ್ಮ್ ಗರ್ ಮೆ ಹೌಸ್ ಹ್ಮ್ ಓಕೆ ಓಕೆ ಹಣಕ್ಕಿಂತ ಗುಣ ಮುಖ್
ಮೇರೆ ಪೇರೆಂಟ್ಸ್ ಮೈ ಪೇರೆಂಟ್ಸ್ ಇನ್ ಹೌಸ್ ಹಾ
ವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹ್ಮ್ ಗಾದೆಗಳು ಹಿರಿಯರ ಸಮಾಜಕ್ಕೆ ಕೊಟ್ ಟ ಅಮೂಲ್ಯ ಅನುಭವದ ಕೊಡುಗೆಗಳು
ಹ್ಮ್
ಎಲ್ಲ ಭಾಷೆಗಳಲ್ಲೂ ಗಾದೆಯೆ ಸಂದರ್ಭಕ್ಕೆ ಅನುಗುಣವಾಗಿ ಪರಿಸ್ಥಿತಿಯನ್ನು ವಿವರಿಸುವ ಜನರಿಗೆ ತಿಳುವಳಿಕೆ ನೀಡುವ. ವಾಕ್ಯ ಬ್ರೊ ಅಮ್ ಫೋರ್ ಫೈವ್ ಇಯರ್ಸ್ ಇನ್ ಸಿ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್
ತರ್ ಒನರ್ಗಪ್ಪ ಅನ್ಸುತ್ತೆ
ಓಕೆ ಐ ಸ್ಟೀಲ್ ವನ್ ಮಿನಿಟ್ ಇಸ್
ಹಾ ಹಾ ಸ್ಪೀಕ್ ಸ್ಪೀಕ್
ಆ ಹಣವಿಲ್ಲದವನ ಬಾಳು ಹೆಣದ ಹಾಗೆ ಹಣವಿಲ್ಲದವನ ಬಾಳು ಹೆನದ ಹಾಗೆ
ಹಾ
ಕಾಸಿದ್ರೆ ಕೈಲಾಸ
ಹ್ಮ್
ದುಡ್ಡೇ ದೊಡ್ಡಪ್ಪ
ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು
ಹಾ
ಹಾ ಈಗ ಅಪಾಯ ಬಂದ್ರೆ ಉಪ್ಪದಿಂದ ಗೆಲ್ಬೇಕ
ವಂದನೆಗಳೊಂದಿಗೆ ತಮ್ಮ ವಿದ್ಯೆಯ ವಿದ್ಯಾರ್ಥಿ ಹರೀಷ್ ಬಿ ಪಾಟೀಲ್
ಗ್ಯಾಪ್ಸು ಮಗಾನೆ
ಸರ್ಕಾರಿ ಪ್ರದವ್ ಪದವ ಪೂರ್ವ ಕಾಲೇಜು
ಹ್ಮ
ಚಿಕ್ಕೂರ್
ಇಷ್ಟ ಮಾತಾನ ಒಂದ್ ಸ್ವಲ್ಪ ಲೈನ್ ನಾಗೆ ಇರು
ಹ್ಮ್ ಓಕೆ ಓಕೆ
ಕವಲ್ ಬಂದರು ಮರೆಯ ಸಿಗ್ತನೆ ನಾನು
ಯಾದ್ಕ
ಹಾ
ವಿಶ್ವಾಸ ಆತ್ ಬ್ರೀ ಈಗ ಈಗ ನಾ ಕಟ್ ಮಾಡ್ತನ ನೀನ್ ಆಮೇಲೆ ಹಚ್ಚು ಈಗೇನ್ ಹಚ ಅಲಾ ನಮ್ಮ್ ನಾಷ್ಟ ಜಳಕ ಮಾಡ್ತನ್ ಬೈ ಇನ್ನ ಜಳಕಿಲ್ಲಣ ಅಷ್ಟ ಇಲ್ಲ ನಂದ ಏನಿಲ್ಲ
ಹ್ಮ್ ಮತೇನಿಲ್ಲ
ಹ್ಮ್ಬಬಾ ಹಾಗಂದ್ರ ಆಮೇಲೆ ಹೆಚ್ಚತಿಯಾ
ಹಾ
ಹ್ಮ್ ಆಯ್ತ್ ಇಡ್ಲಾ
ಹಾ ಇರು
ಹಾಂ
ಎಲ್ ಹೊಂಟಿದ್ದಿ ಹ್ಮ ಎಲ್ಲಿ ನಮ್ಮ ದೋಸ್ತ್ ಬಂದಿನಾ ಇಲ್ಲೇ